ಹ ಹಲೋ ಹಾ ಏನ್ ಮಾಡ್ತಿದ್ದೀರಾ
ನೀವೇನ್ ಮಾಡ್ತಾ್ದೀರಾ ಸುಮ್ನೆ ಇದ್ವಿ ನಾವು
ಹ್ಮ ನೀನ್ ಊಟ ಮಾಡಿದ್ರ ಅದ್ರೆ ಚ ಕುಡುದ್ರ
ಹಾ ಕುಡಿದ್ವಿ ನೀವು
ಹಾ ನಾವು ಕುಡ್ದಿದ್ದೀವಿ
ಇಲ್ಲ ಸಮಾಚಾರ ಹಾ ಆ ರೀ ನಿಮ್ದು
ಹಾ ಆಯ್ತ್ರಿ ಅದೇ ರೀ ನೀವು ನ್ಯೂಸ್ ಪೇಪರ್ ಎಲ್ಲ ಫಸ್ಟು ನ್ಯೂಸ್ ಪೇಪರ್ಲ್ಲ ಓದ್ತಾ ಇದ್ರಲ್ವಾ
ಹಾ ಓದ್ತಾ ಇದ್ವಿ ನಾವ್ ಅಜ್ಜ ಎಲ್ಲಾ ಓದ್ತಾ ಇದ್ರಲ್ಲ ಅವವಾಗ
ಹ್ಮ ಅದೇ ಅದು ನ್ಯೂಸ್ ಪೇಪರ್ ನೀವ್ ಯಾವೇ ಓದ್ತಾ ಇದ್ರಿ ಅಂತ ಹೇಳಿ ನಾನು
ನಾವು ಮಂಗಳ ಸಮಥಿಂಗ್ ಅದೇನ
ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ವ ವರ್ತ್ರ ಭರ್ತಿ ಸಂಜೀವನಿ ಮಯುಕ್ತ ಕರ್ನಾ ಮಯುಕ್ತ ಕರ್ನಾಟಕ
ಹಓ ಅದ ಇ ಇವೆ ಇಷ್ಟೆಲ್ಲ ಓದ್ತೀರಾ ನೀವು ಏನ
ಹಾ ನಾವ್ ಇಷ್ಟುಓದ್ತಿರದೀಿ ನೀ ತಾನ್ ಪ್ರಜಾವಾಣಿ ಉದಯವಾಣಿ ಕರ್ನಾಟಕ ಪ್ರ್ರಭ ವರ್ತ ಭಾರತ ಸಂಜೀವಿನಿ ಸಂಯುಕ್ತ ಕರ್ನಾಟಕ ಇಷ್ಟು ಸ್ವಂತ ನ್ಯೂಸ್‌ಪೇಪರ್ ನಾನು ಬೆಳಿಗ್ಗೆ
ನನಗೆ ಜಾಸ್ತಿ
ಕೆೇ ದಿನ ಹ್ಮ್ ಅಂದ್ರೆ ಪ್ರತಿದಿನ ಮಹತ್ವ ಏನ್ ಬರುತ್ತೆ ಅಂದ್ರೆ ದೇಶ ಮತ್ತು ಹ ವಿದಿಯ ಸುದ್ದಿಗಳನ್ನು ತಿಳಿಸುತ್ತದೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಹೆಚ್ಚ ಸಾಮಾನ್ಯ ಜ್ಞಾನ ಹೆಚ್ಚಾಗುತ್ತ ಉದ್ಯೋಗ ಮಾಹಿತಿ ಮತ್ತು ಜಾಹೀರಾತುಗಳನ್ನು ನೀಡುತ್ತ ನೀಡುತ್ತೆ ಹಾ ಮತ್ತೆ ಇನ್ನನೆ ಬರುತ್ತೆ ಅಂದ್ರೆ ಜನರಲ್ಲಿ ಜ ಜನರಲ್ಲಿ ಜಗತ್ ಮತ್ತೆ ಮಾಹಿತಿ ಗೊತ್ತಾಗುತ್ತೆ ಇವಾಗ ಒಂದರಳ ಏನ್ ನಡ್ಲಿ ಅಂತೆ ನಮಗ್ ಗೊತ್ತಾಗಲ್ಲ ಇನ್ನೊಂದು ಇವಾಗ ಒಂದು ಒಂದಂದು ದೂರಲ್ಲಿ ಏನ್ ನಡತಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ಬೆಳಿಗ್ಗೆ ಇದ್ದು ಒಂದು ಪ್ರ ನೀವು ಪತ್ರಿಕೆ ಪತ್ರಿಕೆ ಹಕೊಂಡ್ರೆ ಆ ಪತ್ರಿಕೆಯಲ್ಲಿ ಎಲ್ಲ ಬಂದಬಿಡತ್ತೆ ಯಾವ್ರಲ್ಲಿ ಏನ್ ನಡೆದಿದೆ ಯಾವರಲ್ಲಿ ಯಾವ ಬಾಂಬು ಹಾಕಿದರೆ ಇನ್ನು ಅಂತೆಲ್ಲ ಗೊತ್ತಾಗುತ್ತೆ
ಹ ಹಾ ನಮ ನಾವು ನಮ್ಮ ಅಜ್ಜ ಎಲ್ಲಾವಾಗೋದು ಇದ್ರಲ್ವಾ ಸುಮ್ನೆ ಬರಲ್ಲ ಅಂದ್ರುನು ಅದ್ನ್ನ ಹಿಡ್ಕೊಂಡ್ ಕೂಡ್ತಾ ಇದ್ವಿ ಈಗದೆ ಎಲ್ಲಾ ಕಡಿಮೆ ಆಗ್ಬಿಟ್ಟಿದೆ
ನಮ್ ದಿನಾಗಗ್ಲೂ ಬರುತ್ತೆ ಆಮೇ ನಿಮ ಮನೆತ್ರಗೆ ಬರಲ್ವ ಪತ್ರಿಕೆ ಅಂದೆ ಈಗ್ಲಿ
ಅಲ್ ನ ಮನೆಗ್ ಹಾಕ ಹೋಗ್ತಾರೆ ನ ಇಲ್ಲಾ ಅಂದ್ರೆ ನಾವ್ ಅಜ್ಜನೇ ಅಂಗಿ ಎಲ್ಲ ಮಾರ್ನಿಂಗ್ ಈಗ ಎಲ್ಲ ಓಡಾಡ್ತಿರ್ತಾರಲ್ಲ ಅಂಗ್ಡಿ ಹತ್ರ ಕುೂತ್ಕೊಂಡು ಓದ್ ಬರ್ತಾರ ಇಲ್ಲಾಂದ್ರೆ ಮನ್ಯಾಗಗ್ ತರ್ಸ್ಕೊಂಡು ಓದ್ತ
ಹ ಆ ಮತ್ತೆ ಇದು ನಾನು ಯಾವ ನಾನು ಕೇವಲ ಕನ್ನಡ ಪತ್ರಿಕೆ ಇಲ್ ಮಾತ್ರ ಆಸ ಉತ್ತಮವಾಗಿ ನೋಡ್ತೀನಿ ಅದೇ ಪ್ರಜಾವಾಣಿ ಉದಯವಾಣಿ ಕನ್ನಡಪ್ರಭ ವಿಜಯ ಕರ್ನಾಟಕ
ಚೆನ್ನಾಗಿರುತ್ತೆ ಅದು
ಹೌದು ಹಾ ಅದ ಏನ್ ಗೊತ್ತಾ ನಮ್ಗೆ ಪತ್ರಿಕೆಗಳಲ್ಲಿ ಏನೇನು ಉಪಯೋಗ ಅಂದರೆ ದಿನನಿತ್ಯದ ಸುದ್ದಿಗಳನ್ನು ತಿಳಿಸುತ್ತದೆ
ಹೌದು ಇವಾಗ ಎಲ್ಲ ಹೊರಗ್ ಹೋಗ್ಬೇಕಂದ್ರೆ ನಮ್ಗ್ ಗೊತ್ತಿರ್ಬೇಕು ಹೊರ್ಗಿನ ಪ್ರಪಂಚ ಹೆಂಗಿರತ್ತೆ ಅ ನಮಗೆ ಗೊತ್ತಿದ್ದಷ್ಟು ಪ ನಾವು ಪ್ರಜಾವಾಣಿ ಪತ್ರಗಳನ್ನು ಓದಿದ್ರೆ ಎಲ್ಲೆಲ್ಲಿ ಭೂಕಂಪ ಆಗಿದೆ ಎಲ್ಲೆಲ್ಲಿ ಏನೇನ್ ಆದೆ ಎಲ್ಲ ಗೊತ್ತಾಗುತ್ತೆ
ಕಂಡಿತಾ ಹ್ಮ್ ಹ್ಮ ಹ್ಮ್
ಇಲ್ಲ ಅಂದ್ರೆ ಇವಾಗ ಪ್ರವಾಸಕ್ಕೆಲ್ಲಾ ಹೋಗ್ತಾರೆ ಅಲ್ಲಿ ಇಲ್ಲಿ ಏನಾದ್ಅಪಘಾತ ವಾ ಏನೋ ಭೂಕಂಪ ಏನೋ ಒಂದ ಆಗಿರ್ಲಿಲ್ಲ ಅಲ್ಲ ಆಗಿದ್ರೆ ನಮಗ್ ಗೊತ್ತಿರುತ್ತೆ ಅಲ್ಲಿ ಹೋಗಲ್ಲ ಅಂದ್ರೆ ಸೂಚನೆಗಳು ತಿಳಿಸುತ್ತೆ ಅದನ್ನ ಎಲ್ಲ ಓದಿದ್ರೆ
ಹ್ಮ್ ಖಣಂಡಿ ತಾರ ಜಮನ ಇತೇದಾಸ ಸಿುದ್ದಿ ಬ ಹ್ಮ ಖಂಡಿತ ಖಂಡಿತ ವಿದ್ಯಾರ್ಥಿಗಳಿಗೆ ಸಹಾಯವಾಗುತ್ತದೆ ಅಂದ್ರೆ ಏನ್ ಗತ್ತ ನಮ್ಮಂತ ಮಕ್ಕಳಿಗೆ ಎಲ್ಲರೂ ಯಾರ್ಯಾರು ಶಿಕ್ಷಣ ಪಡಿತಿದಾರೋ ನಮ್ಮದ ಅತ್ರ ಅಲ್ಲ ಎಲ್ಲಿ ಕರಿ ಸಹಾಗುತ್ತೆ ಹಾ ಮತ್ತೆ ಎಲ್ರಿಗೂ ಸಹಾಯ ಆಗುತ್ತೆ ಅಂದ್ರೆವಾಗ ನಮ್ಗ ನ್ ಗೊತ್ತ ಇವಾಗ ನಮಗೆ ಉ್ಯಗ ಇರಲ್ಲ ಅನ್ಕೊಳ್ಳಿ ಏನೋ ಒಂದು ಒಂದು ಕಪ್ ಒಂದು ಉದ್ಯೋಗ ಒಂದು ಕಂಪನಿ ಕಡೆಯಿಂದ ಒಂದು ಉದ್ಯೋಗ ಈ ತರ ನಮ್ ನಮ್ಮ್ ಕಂಪನಿಯಲ್ಲಿ ಇಷ್ಟೊಂದು ಜಾಗ ಇದೆ ಇಷ್ಟು ಇವತ್ತು ಹಾಕೋಬಹುದು ನಿಮ್ ಒಂದು ಅ ಲಿಂಕ್ ಒಂದು ಕಳ್ಸ ಹಾಕಬೋದಂದ ಆರಾಮಾಗಿ ಹಾಕಬಹುದು
ನಿಂಗ ಶುಭಾಷಿತ ಓದ್ತಿ ಅದ್ರ ಮೇಲೆ ಕೊಟ್ಟಿರ್ತಾರಲ್ಲಾ ಮೊದ್ಲೇನದ
ಹಾ ಓದ್ತೀವ್ರೀ ಹ್ಮ ಸುಭಾ
ಚೆನ್ನಾಗಿರುತ್ತೆ ಅದೊಂ ತರ ನಮ್ ಬೆಳೆದ ದಿನಕ್ಕೆ ಅಂದ್ರೆ ಒಳ್ಳೆದ ಏನೋ ಒಂದ ಸೂಚನೆಗಳು ನಮ್ಗೆ ಅವೆಲ್ಲ ಹೋಗಿದ್ರೆ
ಖಂಡಿತ ಪತ್ರಿಕೆ ಒಂದು ಪ್ರಮುಖ ಮಾಹಿತಿ ಮಾಧ್ಯಮವಾಗುತ್ತಿದೆ
ಅಂದ್ರೆ ಅದ್ರದ್ದು ಹಿಂದೆಗಡೆ ಅಹ ಒಂದು ಆ ಊ ಇರುತ್ತೆ ಅಂದ್ರೆ ಒಂದಸಿ ಬರಿಬೇಕು ಆ ಪದಕ ನ ಜೋಡಸಿ ಬರಿಯೋದ ಇರುತ್ತೆ
ಅಲ್ಲ ಚಿಕ್ಕ ಚಿಕ್ಕ ಮುಟ್ಟಲಿ ಚೆನ್ನಾಗಿರತ್ತಲ್ಲ
ನಾವೆಲ್ಲ ಅವವಾಗಿಲ್ಲ ಜೋಡ್ ಇದ್ವಿ ಅವವಾಗ ಹೋದಾಗ ಸ್ವಲ್ಪ ಕನ್ನಡನೇ ಬರ್ತಿತ್ ನಮಗಿದ ಜಾಸ್ತಿ ಓದಕ್ಕೆ ಆಂಗ್ಲ ಭಾಷೆ ಓದಕ್ಕೆಲ್ಲ ಬರ್ತಾ ಇರ್ಲಿಲ್ಲ ಕನ್ನಡ ಓದಕ್ಕೊಂದಂದು ಆಸಕ್ತಿ ಅವಾಗಿಲ್ಲ
ಹಾ ನೀವ ಯ ನಾವು ನಾ ನಾನು ನನ್ನ ಮತ್ಕೆಗಳು ಹೇಳ್ತೀನಿ ಅದ್ರಲ್ಲಿ ನೀವ್ ಯಾವ್ದ ಹೋಗ್ತೀರ ಹೇಳ್ತೀರಾ ಪತ್ರಿಕೆಯ ವಿ ವಿಧಗಳು ಆ ಅದ ವಾರಪತ್ರಿಕೆ ಮಾಸ ಪತ್ರಿಕೆ ಅ ದೈ ಪತ್ರಿಕೆ ಯಾವ್ದು ಹೋಗ್ತರಾ ನೀವು ವಾರದ ಪತ್ರಿಕೆ ಹೋಗ್ತೀರಾ
ನ್ ನಿಚ್ಚದ ಪತ್ರಿಕೆ ವರ್ತಿ
ಅದೇ ಅದೇ ಹ ಮ ಅದೇ ಅದೇ ನಾವು ವಾರದ ಪತ್ರಿಕೆ ಅಷ್ಟೇಲ್ಲಿ ನಾವು ಕಾಲೇಜ್ ಹೋಗಿ ಬಂದುಷ್ಟು ಸುಸ್ತ ಹೋಗ ಒಂದಂದು ದಿನ ಬೇಕಂದ್ರೆ ಬೆಳಗ್ಗಿನೇದು ಅನ್ಬಿಡ್ತೀನಿ ಅಂದ್ರೆನಗ್ ಟೈಮ ನಿರ್ವಿಸ್ತ್ರು ನನ್ ಏನ್ ಗೊತ್ತಾ ಈ ಬೆಲ್ಲ ಪತ್ರಿಕೆಗ್ ಓದ್ಬೇಕು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ
ಹೌದೌದು ಅದೊಂಥರ ನಮ್ಗೆ ಇವಾಗ ಎದ್ದು ಮುಂಜೆನೇ ಎಲ್ಲ ಕೆಲ್ಸ ಅಂದ್ರೆ ಪಸ್ಟ್ ಪತ್ರಿಕೆ ಓದಿ ಮುಂದಿನ ಕೆಗೆ ಅದೇನೋ ಓದದ್ರಿಂದ ನಮ್ಗ್ ಜ್ಞಾನ ಜಾಸ್ತಿ ಹೆಚ್ಚಿಸುತ್ತೆ ಇವವಾಗಿನ್ ಮಕ್ಳ ಎಲ್ಲಾ ಸುಮ್ಮನೆ ಮೊಬೈಲ್ ನೋಡ್ತಾರೆ ಅದ್ರಿಂದ ಏನು ಗೊತ್ತಾಗಲ್ಲ ಅಷ್ಟ ಪತ್ರಿಕೆಗಳದವ್ರನ್ನ ರೂ ರೂಢ ರೂಢಿ ಮಾಡಸ್ಬೇಕು
ನಾವು ಫೋನ್ ನ ತಪ್ಪ ಅನ್ಬಾರ್ದ ಫೋನು ಪ್ರಮುಖ ಹೋಗಿ ಇವಾಗ ಫೋನ್ ಮೇಲೆ ನಾವ್ ಏನ್ ಮಾಡಕ ಹೋಗಲ್ಲ ನಮ ಗ ನಾವು ಒಂದ ಇಲ್ಲಿಂದ ಇನ್ನೊಂದ್ ಜಾಗ ಕೊಡಬೇಕು ಅಂದ್ರೆ ನಮ್ಗೆ. ಹೌದ ಹೌದ ಖಂಡಿತ ನಿಮ್ಮ. ಮೊಬೈಲ್ ಒಳ್ಳೆದಕ್ಕೂ ಇದೆ ಕೆಟ್ಟದಕ್ಕೂ ಇದೆ.
ಹ್ಮ ನಾವ್ ಹೆಂಗ ಉಪಯೋಗ ಮಾಡ್ಕೊತೀವೋ ಅದ್ರ ಮೇಲೆ ನಾವ್. ಚೆನ್ನಾಗಿರ್ತೀವಾ ಅಂತ ಆದ್ಮೇಲೆ ಹೋಗುತ್ತೆ.
ಕರೆಕ್ಟ್ ಕಂಡಿತಾ.
ಹ್ಮ.
ಅಂದ್ರೆ ಹೊಸ ಸುದ್ದಿಗಳನ್ನು ತಿಳಿಯಬಹುದು ಅಂದ್ರೆ ಪತ್ರಿಕೆಗಳಲ್ಲಿ ಲಾಭಗಳಲ್ಲಿ ಏನೇನಿರುತ್ತ. ಹಂಗೆ. ಆಹ ಹೊಸ ಸುದ್ದಿಗಳು ತಿಂದುಕೊಡ್ಬಹುದು ಜಗತ್ತಿನ ಭವಿಷ್ಯ ಏನಾಗಿದೆ ಏನ್ . ಇವಾಗ ಇವತ್ತು ಬಾಂಬ್ ಹಕಿದೆ ಏತ್ತೆ ನಮ್ಗೆ ಗೊತ್ತೇ ಆಗಲ್ಲ ಅಷ್ಟು ಮಾ. ನಮ್ಮ ಹತ್ರ ಮೊಬೈಲ್ ಇದ್ರೆ ಏನೋ ಗೊತ್ತಾಗತ್ತೆ ಇಲ್ಲಾಂದ್ರೆ ನಮ್ಗೆ ಏನು ಪತ್ರಿಕೆ ಮೂಲಕನೇ ಗೊತ್ತಾಗಬೇಕು.
ಅದ್ರಾಗ ರಾಶಿ ಭವಿಷ್ಯಗಳೆಲ್ಲ ಇರುತ್ತ ನೋಡಿದ್ಯಾಾ. ನಾನ್ ದಿನಾ ನೋಡ್ತಿದ್ದೆ ನಂದ ರಾಶಿ ನಾ ಮತ್ತೆ ಎಲ್ಲ ಮನೆ ಮನೆಯಲ್ಲಿ ಇರೋರೆ ಎಲ್ಲಾ ರಾಶಿಗಳು ಏನೇನಿದೆ ಆ ದಿನನಿತ್ಯದ ಅವತ್ತಿಂದೇ ಬರುತ್ತಲ್ವಾ.
ಹಿರಿಯನಿತ್ಯದ ನಡುವೆ ಪ್ರಕಟಗಳ ಸುದ್ದಿ ಕ್ರೀಡಾ ರಾಜಕೀಯ ಶಿಕ್ಷಣವು ಉದ್ಯೋಗ ಮಹಾರಂಜನೆ ಮಾಹಿತಿಗಳು ಮತ್ತೆ ಜನರಿಗೆ ತಲುಪಿಸಿ. ವಾ ಮು ಡಿಜಟಲ್ ಮಾಧ್ಯಮಗಳು ಪತ್ರಿಕೆಗಳ ಸಾಮಾಜದಲ್ಲಿ ಜಾಗತಿನ ಮೂಡಿಸುವ ಪ್ರಮುಖ ಸಾಧ. ಅಜ್ಞಾನವಾಗಿದೆ.
ಹ್ಮ್.
ಅಷ್ಟಲ್ಲ ಅಂದ್ರೆ ನಮ್ಗೆ ಏನ್ ಗೊತ್ತಾ ಪತ್ರಿಕೆಗಳೆಲ್ಲಾ ಓದ್ರೆ ತುಂಬಾ ಲಾಭ ಇದೆರಿ. ಏನ ಗೊತ್ತ ನಮ ಹಿರಿ ನಮ ಇವಾಗ ಕಾಲ ಹೆಂಗ ಹೋಗ್ಬಿಟ್ಟಿದವಿ ನಮ್ ಜನರ ಸಲೆಯಲ್ಲಿ ಏನ್ ಹೆಂಗಿದೆ ಅಂತಾನೆ ಗೊತ್ತಾಗಲ್ಲ.
ಇವಾಗ ಇವಾಗ ಪ್ರತಿ ಒಂದು. ಎಷ್ಟೇ ಉತ್ತೀರ್ಣ ಬರಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಎಲ್ಲ ಕೊಟ್ಟಿರ್ತಾರೆ. ಅದ್ರಲ್ಲಿ ರಾಜಕೀಯದಲ್ಲಿ ಏನೇನಾಗಿದೆ. ಯಾವ್ಯಾವ ಮಂತ್ರಿಗಳಾದ್ರು ಯಾವಾಗಾ ಆದ್ರೂ. ಹ ಅವ್ರ ಮಂತ್ರಿಗಳು ಏನೇನು ಯಾವ ಯಾವ್ಯಾವ ಊರಲ್ಲಿ ಏನೇನ ನಡ್ ಮಾಡಸ್ತಾರೆ. ಯ ಅಂದ್ರೆ ಬಾವಿದು ಏನೋ ಒಂದು. ಚಿಕ್ಕ ಪುಟ್ಟ ಕೆಲ್ಸ ಮಾಡಿದ್ರುನು ರಾಜಕೀಯದವರು ಅದ್ರಲ್ಲಿ. ಪ್ರಜಾವಾಣಿ ಪತ್ರದಲ್ಲಿ ಪ್ರಿಂಟ್ ಆಗಿರುತ್ತೆ.
ನೀವು ಅಂದ್ರೆ ನಮ್ಮ ತಾತವರು ಸರು ಇವಾಗ ಕಣ್ಣೆಲ್ಲ ಸ್ವಲ್ಪ ಕಾಣ್ಸಲಲ್ವಾ. ಬಂದು ಅಂದ್ರೆ ಕಾಲದ. ಎಲ್ಲ ನಮಗ ಓದಕ್ಕೆ ಅಂದ್ರೆ ನೀನ್ ಓದು ನಂಗೆ ಹೇಳ್ಕೊಡು. ಹೇಳ್ ಅಂದ್ರೆ ನಂಗ ಏನೋ ತರ ಹೇಳ್. ಹ ಹ್ಮ ಆತರ ಅವಾಗೆಲ್ಲ ಅವರು ಓದಿ ನಮ್ಗೆ ಹೇಳ್ತಾ ಇದ್ರು ಇವಾಗ ನಾವವು ಓದಿ ಅವ್ರಗ್ ಹೇಳ್ತೀವಿ.
ನಮ್ಗೆ ಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ವಿವಿಧ. ವಿಭಾಗಗಳ ಇರುತ್ತೆ. ಎಲ್ಲಾ ಗೊತ್ತಲ್ಲ ಏನೇನಿದೆ ಅಂತ ಅದ್ರಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ ರಾಜಕೀಯ ಸುದ್ದಿ ಇರುತ್ತೆ.
ಅದರಲ್ಲಿ ಕನ್ನಡ ಮಾತಾಡೋದು ಇನ್ನ ಅನ್ಸುತ್ತೆ ನಮ್ಗೆ ಅಂದ್ರೆ ಯಾವ್ಯಾವ ಪದ ಇವಾಗ ಸ್ವಲ್ಪ ಪದಗಳು ಅನ್ನ. ಕ್ಕು ಬರಲ್ಲ ನಮ್ ಬಾಯಲಿ ಅದರ್ನ ಓದೋದ್ರಿಂದ ನಾವು ಯಾವ್ಯಾವ ಪದಗಳು ಯಾವ್ಯಾವ ಸಂಸ್ಕೃತ ಜಾಸ್ತಿ ಜನಕ್ ಉದಕ್ ಬರಲ್ಲ ಇನ್ನು ಕನ್ ಕನ್ನಡಾನೇ ಓದಕ್ ಬರ್ತಾ ಇಲ್ಲ ಇವಾಗ ಆಂಗ್ಲ ಮಾಧ್ಯಮ ಸ್ಕೂಲಿಗ ಎಲ್ಲಾ. ಅಂದ್ರೆ ಶಾಲೆಗೆಲ್ಲ ಕಳಿಸತಾ ಇದ್ದಾರೆ ಅವಕ್ಕೆಲ್ಲಾ ಕನ್ನಡನೇ ಬರಲ್ಲ. ಅಲ್ಲಿ ಓದೋದ್ರಿಂದ ಮನೆಯಲ್ಲಾದ್ರೂ ಕನ್ನಡ ಬಂದ್ ಮಾತಾಡ್ಸ ಬುಕ್ಸ್ ಓಚ್ಲಿ ಅಥವಾ ಪತ್ರಿಕೆಗಳನ್ನೆ ಓಚ್ಲಿ ಹ್ಮ್
ನಂತರ ಅವ್ರಗೆ ಅಂದ್ರೆ ಏನ್ ಗೊತ್ತಾ ಅದು ಪತ್ರಿಕೆ ದಿನ ಮನೆ ಹತ್ತಗೆ ಬರುತ್ತೆ ತಗೊಳ್ಳಿ ಓದಿ ಅದು ತುಂಬಾ ಚೆನ್ನಾಗಿರುತ್ತೆ ರಾಜಕೀಯ ಸುದ್ದಿ ಗೊತ್ತಾಗುತ್ತೆ ಕೀಡ ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿ ವ್ಯಾಪಾರ ಮತ್ತು ಅಥಿತ ಸುದ್ದಿ ಕೃಷಿ ಮಾಹಿತಿ ಆರೋಗ್ಯ ಸಾಹಸ್ಯಗಳು ಮ ಮನೋರಂಜನೆ ಮತ್ತು ತುಸಿಮಾ ಸುದ್ದಿಗಳು ಎಲ್ಲಾ ಗೊತ್ತಾಗತ್ತೆ
ಅಂದ್ರೆ ನೀವ್ ಯಾವಾಗಾದ್ರೂ ಪತ್ರಿಕೆಗಳನ್ನ ಅದ್ರಲ್ಲಿ ಪ್ರಿಂಟ್ ಹಾಕ್ಸಿದ್ದೀರಾ ಮನೇಲಿ ಖುಷಿ ವಿಷಯ ಆಗ್ಲೆ
ಅವು ಉ ಇಲ್ಲಾರೀ ಅಂದ್ರೆ ನಮ್ಗೊಂದ ಒಂದ್ಸರಿ ಇದನ್ನು ಬೆಳೆ ಬೆಳೆದಿಕ್ಕೋ ಅವಾಗ ಆಸ ಅಷ್ಟೆ ಹಾ ಸರಿ ರೀ ಹ್ಮ್ ಗಿರಿ ಸರಿ